ಹಲೋ
ಹಾ
ನಮಸ್ತೆ ನಿಮ್ಮ ಹೆಸರು
ಸೃಷ್ಟಿ
ನಮ್ದು ವರ್ಷ.
ಹೌದಾ
ಹಾ
ಏನ್ ಮಾಡ್ತಾ ಇದ್ರಿ.
ಏನಿಲ್ಲ ಇಲ್ಲೇ ಇದ್ವಿ ಕೂತಿದ್ವಿ.
ಹೌದಾ ಊಟ.
ಊಟ ಆಯ್ತು ನಿಮ್ದು.
ಹಾ ಆಯ್ತು.
ಮಾಡ್ದ.
ಹಾ
ಏನ್ ತಿಂದ್ರಿ.
ರೊಟ್ಟಿ ಸಾಂಬಾರ್ ಅನ್ನ ಸಾಂಬಾರ್.
ಹೌದಾ.
ಹೌದು.
ಹ್ಮ್
ಹಾ
ಏನ್ ಮಾಡ್ಕೊಂಡಿದ್ದೀರಾ ನೀವು.
ನಾವು ಸ್ಟಡೀಸ್ ಮಾಡ್ತಾ ಇದ್ದೀವಿ.
ಏನೊತ್ತಿದೀರಾ.
ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ.
ಹೌದಾ.
ಹ್ಮ್
ಎಲ್ಲಿ ಮಾಡ್ತಿರೋದು.
ಎಲ್ಲೋ ಮಾಡ್ತಿದ್ದೀವಿ ಹೆಂಗೆ. ಆರಾಮ್ ಇದ್ದೀರಲ್ವಾ.
ಹಾ ಆರಾಮ.
ಹಾ ಹಾ ಆರಾಮಿದ್ದಿವಿ.
ಹ್ಮ್ ಮತ್ತೆ
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು.
ಹೌದಾ ಯಾವೂರು ನಿಮ್ದು. ಹ
ಆ
ನಿಮ್ದು ಯಾವೂರು.
ನಮ್ದು ಯಾವ್ದೋ ಹಂಗೆ ಒಂದ ಊರು.
ನಊರಿಗ ಹೆಸರಿಲ್ವಾ
ಇಲ್ಲ
ರೊಟ್ಟಿ ತಿಂದೆ ಅಂದ್ರರಿ ಅಲ್ಲಾ ಅದಕ್ಕೆೇ ಕೇಳ್ದೆ. ಯಾ ಊರು ಅಂತ ಹ್ಮ್. ಹೌದಾ
ಹಾ
ನಿಮ್ ಕಡೆ ಎಲ್ಲಾ ರೊಟ್ಟಿ ಜಾಸ್ತಿ ಅನ್ಸುತ್ತೆ ಅಲ್ಲ.
ಹಾ ನಮ್ ಕಡೆ ಎಲ್ಲ ರೊಟ್ಟಿ ಎಲ್ಲಾ ಜಾಸ್ತಿ ಮಾಡ್ತಾರೆ ಮನೆಯಲ್ಲೆಲ್ಲ.
ದಿನ್ನಾ ರೊಟ್ಟಿನೇ ತಿನ್ಂತೀರಾ.
ಹಾ ದಿನ್ನಾ ರೋಟ್ಟಿನೇ ತಿತ್ತೀವಿ.
ಹೌದಾ ಹ್ಮ್
ಕೆ ನಿಮ್ ಮನೆಲೆಲ್ರು ರೋಟಿ ಮಾಡಲ್ವಾ.
ಇಲ್ಲ ನಮ್ಮ ಮನೇಲಿ ಮಾಡಲ್ಲ.
ಹೌದಾ ಮತ್ತೇನ್ ಸಮಾಚಾರ
ಏನಲ್ಲಾ ಹೇಳ್ಬೇಕು ನೀವೇ
ನಮ್ದೇನಿಲ್ಲ ನಾವು ಸುಮ್ನೆ ಮಾ್ಯಾಸ್ ನೋಡ್ಕೋ
ಇವತ್ತು ಆರ್ ಸಿಿ ಬಿ ಮ್ಯಾಚ್ು
ತಾರ್ ಸ ಸಸ್ ಜೀಟ ಮ್ಯಾಚ ಜಲ ನೋಡ್ಕೋದ ಕೂತಿದ್ವಿ
ಹೌದಾ
ಹೌದು ನೀವ ನೋಡಲ್ವಾ ಮ್ಯಾಚ್ ಎಲ್ಲ
ನಾವು ಸ್ಕೋರ್ ಅಷ್ಟೇ ನೋಡ್ತೀವಿ ಹ್ಮ್
ಚರ್ಥ ಆಗುತ್ತಾ ಏನ್ ನೋಡಕ್ ಬರಲ್ವಾ
ಅಷ್ಟ ಆಗುತ್ತೆ ನೋಡ್ತೀವಿ ಅದೇ ಹಿಗೆ ಕಂಟಿನ್ಯೂಸ್ ಆಾಗಿಿ ನೋಡಲ್ಲ
ಹೌದಾ
ಅದು ಫೈನಲ್ ಅಷ್ಟೇ ನೋಡೋದು ಪನ್ನ ಅದೇಲ್ಲಿ ಹ್ಮ್ ನೀಮಗೆ ಮಾಡಕ್ ಬರತ್ತಾ ರೊಟ್ಟಿ ಎಲ್ಲ
ಹಾ ನಮ್ಗೆ ಎಲ್ಲಾ ಅಡ್ಗೆ ಮಾಡಕ್ ಬರುತ್ತೆ
ಹೌದಾ ಏನೇನ್ ಅಡ್ಗೆ ಮಾಡ್ತೀರಾ
ನಾವು ಚಪಾತಿ ಪಲ್ಯ ಅನ್ನ ಸಾಂಬಾರ್
ಹಾ
ತರದ ನಾಷ್ಟ ಎಲ್ಲಾ ಮಾಡ
ಹೌದದಾ ಹ್ಮ್ ಅದ್ ಬಿಟ್ರೆ ಎಲ್ಲಾ ಮಾಡ್ತೀರಾ
ಹಾ ಅದ್ ಬಿಟ್ರೆ ಎಲ್ಲ ಮಾಡ್ತೀವಿ
ಹ್ಮ್
ನಿಮಗ್ ಮಾಡಕ್ ಬರಲ್ವಾ ನಿಮಗ್ ತಿನ್ನ ಕಷ್ಟ ಬರುತ್ತೆ ಅನ್ಸುತ್ತೆ ಹ್ಮ
ಹ
ಮತ್ತೆ ಏನ್ ಸಮಾಚಾರ
ಏನಿಲ್ಲ ಹೇಳ್ಬೇಕು ನೀವೇ
ನಮಂದೇನಿಲ್ಲ ನೀವೇ ಹೇಳಿ ನಾವು ಕೇಳ್ತೀವಿ
ಮನೇಲೆ ಎಲ್ಲಾ ಆರಾಮಿದಾರ
ಹಾ ಆರಾಮೇದಾರೆ ಹ್ಮ್
ಮತ್ತೆ ಹೀಗೆ ಪರೀಕ್ಷೆ ಎಲ್ಲ ನಡೀತಿದಾವ
ಹಾ ಪರೀಕ್ಷೆ ನಡೀತಿದ್ದಾವೆ ಇವತ್ತೊಂದ ಪರೀಕ್ಷೆ ಬರ್
ಹೇಗಾಯ್ತು
ಇವತ್ತೇನ್ ಚೆನ್ನಾಗ್ ಆಗ್ಲಿಲ್ಲ ಅಷ್ಟು ಕಷ್ಟೇ ಬರುದ್ವಿ ಹೌದು ನಾ ಓದಿರೋದೆೇ ಒಂದು ಅಲ್ಲಿ ಎಕ್ಸಾಮ್ ಅಲ್ಲಿ ಬಂದಿರೋದೆೇ ಒಂದು
ಪೇಪರ್ ಡಿಫಿಕಲ್ಟ್ ಇತ್ತಾ
ಹಾ ಪೇಪರ್ ಕಷ್ಟ ಆಯ್ತ
ಹ್ಮ್
ಇದ ಯಾವ ಕ್ವಶನ್ ಪೇಪರ್ ಅಲ್ಲಿ ಇರ್ಲಿಲ್ಲ ಹೌದು
ಒಂದೂ ಇರ್ಲಿಲ್ವಾ
ಒಂದ್ ಮೂರ್ನಾಾಲ್ಕ ಕ್ವಶನ್ಸ್ ಇತ್ತು ಅಷ್ಟೇ
ಹಾ
ಮೇಲ್ಗಡೆ ಕ್ವಶನ್ ಗೊತ್ತಿದ್ರೆ ಕೆಳಗಡೆ ಗೊತ್ತಿಲ್ಲ ಕೆಳಗಡೆ ಗೊತ್ತಿದ್ರೆ ಮೇಲ್ಗಡೆ ಕ್ವಶನ್ಸ್ ಗೊತ್ತಿಲ್ಲ
ಹೌದಾ
ಹೌದು
ಮತ್ತೆ ಎಷ್ಟು ಮಾರ್ಕ್ಸಿಂದ್ ಬರ್ದ್ರಿ
ಏನೋ ಗೊತ್ತಿಲ್ಲ ಎಷ್ಟ್ ಮಾರ್ಕ್ಸ್ ಬರುತ್ತೆ ಅಂತ ಬರ್ದಿರೋದನ್ ಬರ್ದಿದೀವಿ ಅಷ್ಟೇ. ಎಲ್ಲಾ ಕ್ವಾಶೆನ್ಸು ಅಟೆಂಡ್ ಮಾಡಿದೀವಿ. ಓನಗಿ ಎಷ್ಟ್ ಬರುತ್ತೆ ಬಿಡುತ್ತೆ ಗೊತ್ತಿಲ್ಲ.
ಪಾಸ್ ಆಗ್ತಿರ ತಾನೆ.
ಹ್ಮ ಗೊತ್ತಿಲ್ಲ ನಂಗೆ. ಕೊಟ್ರೆ ಪಾಸ್ ಆಗ್ಬೋದು ಇಲ್ಲ ಅಂದ್ರೆ ಇಲ್ಲ.
ಹ್ಮ್
ನೋಡುವ ಇನ್ನು ರಿಸಲ್ವ್ ತುಂಬಾ ದೂರ ಅಲ್ವಾ.
ಈ ಸಲ ಏನೋ ಹತ್ತೇ ನಿಂಮ್ಷಕ್ ರಿಸಲ್ಟ್ ಬರುತ್ತಂತೆ.
ಅದು ಇಲ್ಲ ಅದು ಎಡ್ ಸೆವರ್ವ್ರಿಗೆ ಮಾತ್ರ.
ಲ್ಯಾಬ್ ಇಂದ್ ಬರುತ್ತೆ ಅಂತ ಹೇಳ್ತಾ ಇದ್ರಪ್ಪ.
ನಮ್ಗ್ ಗೊತ್ತಿಲ್ಲಪ್ಪ ಅದೆಲ್ಲ.
ಮತ್ತೆನ್ ಗೊತ್ತು ನಿಮ್ಗೆ.
ಏನ್ ಗೊತ್ತಿಲ್ಲ ನಮ್
ಹೌದಾ
ಹೌದು
ಹ್ಮ್ ಮತ್ತೆ
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ಹಾ ನಮ ನಿಮ್ ಕಡೆ ಇವತ್ತು ಫುಲ್ ಮಳೆ ಬತ್ತು.
ಹೌದಾ
ಸಂಜೆಯಿಂದ ಮಳೆ ಅಂದ್ರೆ ಮಳೆ ತಣ್ಣನೇ ಗಾಳಿ ಬರ್ತೈತೆ ಹೌದು.
ನಮ್ಮೂರಲ್ ಮಳೆನೇ ಇಲ್ಲ.
ಹೌದಾ ಇಲ್ಲ ನಂಬರ್ ನಂಬಲ್ ಎಲ್ಲ ಫುಲ್ ಮಳೆ ಬಂದೈತೆಲ್ಲ ಗದ್ದಿಸಸ್ತೈತೆ ಮಳೆ ಜಾಸ್ತಿ ಇದೆ ನಮ್ ಕಡೆ.
ಹೌದಾ ಹ್ಮ್
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು.
ಇಲ್ಲ ಮುಂದಿದ್ ಪರೀಕ್ಷೆ ಯಾವಾಗ.
ಮುಂದಿನ್ ಪರೀಕ್ಷೆ ಒನ್ನೆ ತಾರೀ ಅದಕ್ ನಾಡಿದಿಂದ ನಾಳೆ ರೆಸ್ಟ್ ಮಾಡಿ ನಾಡಿಂದ ಸ್ಟಾರ್ಟ್ ಮಾಡ್ಬೇಕತ್ ಅನ್ಕೊಂಡಿದೀವಿ.
ಓ ಈಗ ರಜೆ ಇದೆ ಆಗಿದ್ರೆ
ಹಾ ಇವತ್ ಹ ಐದ್ ದಿನ ರಜೆ ಇದೆ ಆಮೇಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮತ್ತೆ.
ಹ್ಮ ಹೌದಾ ಜಾಸ್ತಿ ಗ್ಯಾಪ್ ಕೊಟ್ಟಿದ್ದಾರಾ.
ಜಾಸ್ತಿ ಏನಿಲ್ಲ ಒಂದೊಂದ್ ಎಕ್ಸಾಮ್ ಜಾಸ್ತಿ ಇದೆ ಇನ್ನೊಂದ್ ಸ್ವಲ್ಪಕ್ಕ ಇನ್ನ ಟು ಇನ್ನ ಎರಡ್ಡ್ ದಿನ ಅಷ್ಟೇ ಗ್ಯಾಪ್ ಇರೋದು.
ಹೋ ಹೌದಾ ಹ್ಮ್
ಹ್ಮ್
ಓದಿ ಚೆನ್ನಾಗಿ
ಹ್ಮ್ ಓದ್ತಿವಿ ಚೆನ್ನಾಗಿ
ಹ್ಮ್
ಹ್ಮ್
ಹಾ
ಹೇಳಿ
ಏನಿಲ್ಲ ಹೇಳ್ಬೇಕು ನೀನೆ. ಮತ್ತೆ ನಿಮ್ಗೆ ಊಟದಲ್ಲಿ ಏನ್ ಇಷ್ಟ.
ನಂಗೆ ಊಟದಲ್ಲಿ ದೋಸೆ ಇಷ್ಟ.
ಅದು ನಾಸ್ಟಾ ಅಲ್ವಾ.
ಹಾ.
ಊಟದಲ್ಲಿ ಕೇಳ್ತಿದ್ದೀನಿ.
ಊಟದಲ್ಲಂದ್ರೆ ಚಪಾತಿ ಬೇಳೆ ಪಲ್ಯ ಇಷ್ಟ.
ಹೌದಾ.
ಹೌದು.
ಹ್ಮ್ ನೀವು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನಾ.
ನಾವು ವೆಜಿಟೇರಿಯನ್ ನಾನ್ ವೆಜ್ ಎಲ್ಲ ತಿನ್ನುವುದಿಲ್ಲ.
ಹೌದಾ ತಿಂದ್ ನೋಡಿ ಚೆನ್ನಾಗಿರುತ್ತೆ.
ಲ್ಲಪ್ಪಾ ನಾವ್ ಕೋಳಿಗೆಲ್ಲ ಸಾಯಿಸೋಕ ಇಷ್ಟ ಪಡಲ್ಲ.
ಗಿಡನ್ ಸಾಯಸ್ತೀರಾ.
ಅಂದ್ರೆ ನಾವ್ ಹೆಂಗ್ ಬದುಕ್ಬೇಕು.
ಆ.
ಗಿಡ ಸಹಿಸ್ತೀರ ಅಂದ್ರೆ ನಾವ್ ಹೆಂಗ್ ಬದ್ಬೇಕು.
ಅದೇ ಗಿಡಕ್ಕೂ ಜೀವ ಇರುತ್ತೆ ಅಲ್ವಾ ಮತ್ತೆ.
ಹೌದು ಮತ್ತೆ ನೀವು ಚಿಕನ್ ತಿನ್ನೋದ್ ಬಿಡಿ ನಾವು ಇದು ತಿನ್ನೋದ್ ಬಿಟ್ ಬಿಡ್ತೀವಿ.
ನಾವು ನಮ್ದು ಬೇರೆ ನಿಮ್ದು ಬೇರೆ.
ಏನಿಲ್ಲ ಎಲ್ಲ ಒಂದೇ ಅದೇಂಗ್ ಬೇರೆ ಆಗುತ್ತೆ. ಅದೇಂಗ ಬೇರೆ ಆಗುತ್ತೆ ಹೇಳಿ ನಮ್ಗೆ.
ನೀವು ಅಂದ್ರಿ ತಾನೆ ನಾವು ಕೋಳಿನೆಲ್ಲ ಸಾಯಿಸೋದಿಲ್ಲ ಅಂತ.
ಹಾ.
ಮತ್ತೆ ಗಿಡನ್ ಸಾಯಿಸೋದು. ಬರಿಲಾ ಕೋಳಿಗೆಲ್ಲ. ಕೋಳಿಗೆ ಇದಕ್ಕೆ ಮೀನಿಗೆಲ್ಲ ಅಷ್ಟೇ ಜೀವ ಇರುತ್ತೆ ಗಿಡಕ್ಕೆ ಜೀವ ಇರಲ್ವಾ.
ಅಂದ್ರೆ ಈಗ ಮೀನ ಒಂದಿದ್ರೆ ಮತ್ತೊಂದಕ್ಕೆ ಜೀವ ಕೊಡುತ್ತ. ಮತ್ತೆ ಗಿಡ ಮತ್ತೆ ಒಂದ ಜೀವ ಕೊಡುತ್ತಾ.
ಹಾ ಇನ್ನೊಂದಂಟ್ರೆ ಇನ್ನೊಂದು ಬೆಳ್ಕೊಳುತ್ತೆ ಹೌದು. ಆದ್ರೆ ಗಿಡದಿಂದ ನಮ್ಗೆ ಆಕ್ಸಿಜನ್ ಎಲ್ಲ ಸಿಗುತ್ತೆ ಎಲ್ಲ.
ಅಲ್ಲಾ ನಮ್ ಕಡೆ ನಮ್ ಕಡೆ ಹಂಗೆಲ್ಲ ಬೆಳೆಯಲ್ಲ ಮೇ ಬಿ ನಿಮ್ ಕಡೆ ಬೆಳೆಯತೇನೋ ಅದು.
ನೀವ ನೀವ್ ಗಿಡ ನೆಟ್ ನೋಡಿ ಬೆಳಿಯತ್ತ.
ನಾವು ತುಂಬಾ ಗಿಡವನ್ನ ನೆಡ್ತಿದ್ದೀವು ಹೊಲದಲ್ಲೆಲ್ಲ. ಹೌದು ಹ್ಮ್ ನಿಮಗ್ ಜಾಸ್ತಿ. ಜಾಸ್ತಿ ಗೊತ್ತಿಲ್ಲ ನಮ್ಗೆಲ್ಲಾ ಗೊತ್ತು ಯಾಕಂದ್ರೆ ನಾವೆ ಲ್ಲ ರೈತರ ಮಕ್ಳು.
ಓ ನಿಮ್ಗೆ ಜಾಸ್ತಿ ಗೊತ್ತು ಬಿಡಿ.
ಹೌದು ಮತ್ತೆ. ನಮ್ಗ ನಮ್ಮ ಅಷ್ಟ ನಿಂಗೇನ್ ಗೊತ್ತು.
ಮತ್ತೆ ಏನ್ ಸಮಾಚಾರ.
ಮತ್ತೆ ಏನಿಲ್ಲ ನೀವೆ ಹೇಳ್ಬೇಕು.
ಇಲ್ಲ. ನಮಗೆ ಸಿಹಿ ತನ್ಸುಗಳೆಲ್ಲಾ ಇಷ್ಟ ಆಗತ್ತಾ.
ಹ. ನಮ್ಗು ಸೀತಿ ಇಂಚುಗಳು ಅಷ್ಟೇನ್ ಇಷ್ಟ ಆಗಲ್ಲ ಸ್ವಲ್ಪ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟೇ.
ಸ್ವಲ್ಪ ಸ್ವಲ್ಪನಾ ಯಾವ್ದಿಷ್ಟ ಅದ್ರಲ್ಲಿ.
ನಮ್ಗೆ ಕಲಾ ಕನ್ ಇಷ್ಟ. ಅೊಂದು ಸ್ವೀಟ ಹೌದು. ಹ್ಮ್.
ಅದ ಒಂದೇ ಇಷ್ಟನಾ.
ಹಾ ಸ್ವೀಟ್ ಎಲ್ಲದು ಜಾಮೂನು ಇಷ್ಟ ನಂಗೆ.
ಹ ಹೌದಾ.
ಹೌದು ಜಾಮೂನ್ ಅಂದ್ರೆ ನಂಗೆ ತುಂಬಾ ಇಷ್ಟ
ಹೌದಾ
ಹೌದು
ಹಾ
ಹ್ಮ್
ಜಾಸ್ತಿ ತಿಂತೀರಾ ಅಂತ ಆಯ್ತು ಹಾಗಿದ್ರೆ
ಹೌದು ಜಾಸ್ತಿ ತಿಂತೀವಿ ಹ್ಮ್
ಸರಿ ಮತ್ತೆ ಯಾವಾಗಾದ್ರೂ ಕಾಲ್ ಮಾಡ್ತೀನಿ ಆಯ್ತಾ ಹಾ ಬಾಯ್